ಹಳ
ಹಲೋ
ಹಲೋ
ಹಾ
ಅಗೆ
ಹಲೋ ಯಾರಾವದಪ್ಪ ಕಟ ಕದಪ್ಪಾ ಅಂಗ ಹಾ
ಮಾನ್ ಅನಾಯನ್ ಜೂಡಿ ಮಾತಾಡ ತಿಿಂದಪ ಆಾಗ ಹಂಗತ
ಹಾ ನಿಂದ ನೆಡ್ವರ್ಕ್ ಅಂದ್ರೆ ವಾಯ ಶುದಕಂದ ನಿಮ್ದ
ನೆಟ್ವರ್ಕ
ಹಾ
ಆಯ್ತಪ್ಪಾ
ನಮ್ದನೆ ಕ ಪ್ಲಸ್ ಚ ನ ಫರ್ ಜಿ ಪ್ಲಸ್
ಎನಾಥೋಸ
ಫೋರ್ ಜಿ ಪ್ಲಸ್ ಐತ ಅಂದ್ರ ನಿಮ್ದ ಯಾಕೋ ಮ್ಯಾ ಗುಡ್ದ ಪಕ್ಕ ಜ ಯಾಕೋ ಜಗ್ ಬರ ಇಲ್ಲಿ ಯಗೋ್ ಜಗಲ್ದ ನೀವು ರೂಮ ಮನ್ಯುದುರ್ತರಿರಿ ಅಲ್ ರೂಮ್ಡ ಕುೂತ್ರ್ಬೇಕಕ್ ನೀವು
ಹಾ
ಹಾ ಹಲೋ ಅದಂದ್ರೆ ಕಡಗಡೆ ಆದದ ನ
ಗರ ಬಜಾ ಬರ್ತ
ಹಾ ಹೊರಗೆ ಎಲ್ಲಿಯಾರ ಗಿಡತ ಹಾಕ ಅಂದ್ರ ನೀಮ್ ಮಾತ್ರ ಪಲೇನ
ಹಾ ಈ ಹಳಿ ಬೇರ
ಹ್ಮ್
ಹುಬ್ಬಳಿಾರ ಈ ಬರಾತ್ರಿ ಹಕ್ ಅವರು
ಹಾ
ಅವರು ನಾಯ್ಕರ್ ಮಂಜು ಮತ್ತ ಮಂಜು ಕಕಾರ ರುವ
ಹಾ
ಹ
ಮೂನೇಸರ ಅಟ್ಟು ಬಾಡ್ ತಾ ಬೀಸ ಹಚ್ಕೊಂಡಿವ ಹೊಸ ಬೀಸ ಒಬ್ಬ
ಯಾರ ಸುನೆಲ
ಅವ ಇಲ್ಲ ಅವ್ರ ಬ ಅವ್ರ ಏನ್ ಹಾಕಲ್ವಸಬ ಅಚ್ಚುನಂದ್ರ ಹ್ತ್ತರ್ಬೋದ ಅವ್ರರು
ಹಾ
ಹಲೋ ಅವ್ರಲ್ಲ ಹೂ ಅನ್ಬೋದ ನಮ್ಮ್ ಹಾಳ ಮನ್ಸ್ಯ ಬಸ
ಹ್ಮ ಇಲ್ಲ ಹೊರಗಾ
ಬಷೆ ಹಾ
ಹಾ ಹಮಶಾ ಬಸಾಪಜುವ
ಹಾ ಅವ್ರು ಅಲ್ಲಿ ಎರಿ ಮಾಡ್ಕೊಂಡಾನ ಎರಿ ಇಲ್ಲಿ ಅಂದ ಇಟ್ಟ ಇಲ್ಲ ಅಂದ ಇಲ್ಲ ಇದರು ಮೂಲ್ ಇಲ್ಲ ಇದಕ್ಕ ಹಾಳ ಐತೆ ಇದ್ರ ಹಾಳದ ಬಾಟ್ನೂರ್ ಹಾಳ
ಹಾ
ಅಲ್ಲಿಯ ಐತಿ ಮಾಡ್ಕೊ್ಐತಿ ಅಲ್ಲಿಯ ಐತಿ ಅವ ಇಲ್ಲಿಯ ಮಾಡ್ಕೊಂಡ್ ಎರಿಗ ಅದ್ ಹೊಸ ವಿಯನತಾನ ಬೇಡ ಬೇಡತಾನತಾನ
ಹಾ
ಹತ್ತುದು ಅದು ಅದ್ರ ಬದ್ಲಿ ಈ ಸರ್ ಏಂದ್ರ ಟೂ ಸಿಕ್ಸ್ ಬ್ಯರ್ ನೋಡತನವ
ಹಾ
ನೋಡುದ ಇನ್ನ ಏನೇನಕ ಇಲ್ಕಂದ್ರ ಹೇಳ್ರ ಹ ಮತ್ ಯಾವರು ಇ ಯಾವ್ರ ಹೆಚ್ಚಿದಂದ್ರ ಪೋಗುವ
ಹಾ
ಇಲ್ಲಕ್ಕಂದ್ರೆ ಎಲ್ಲ ಈ ಕಡಿದ ಸೈ ಮುಂಟರು ಸೈಡ್ ಬೀಜಾ ಮಾಡ್ತಾರ ಮುಂಟರು ಸೈಡ್ ಹನ್ನೆಡು ತಿಂಗಳ ಕಬಲ್ಲಿ
ಹಾ
ಅಂದ್ರೆ ಏನಐತಿ ಈಗ ಒಂದ್ ಎರಂು ತಿಂಗಳು ಬರ್ ಹ ಬೀಜ ಕೊಡ್ತಾರ ಇಲ್ಲಿತಿ ತ ಯಾರ್ ಬೇಕಾರ
ಹಾ..
ಹ ಮತ್ ಬಿಸ್ಾ ಹೋತಾರರು ಹಳೆ ಮತ್ತೊಂದ ಆ ತಿಂಗಂಳ ಅಂದ್ರೆ ಹನ್ನೆರಡು ತಿಂಗ್ಳ ಹಬ್ಬು ಕಡಿತಾರಲ್ಲ ಹನ್ನೆ ಎಡು ಹದ ಮೂರು ತಿಂಗಳಿಗೆ
ಹಾ ಹಾ ಹಾ
ಆಗ ಮತ್ ಹನ್ನೆರಡು ತಿಂಗ್ಳ ಮಾತ್ರ ಒ್ಕತ್ತತ್ತರ್ ಅವರ್ಕಬ್ಬ ಆರ್ ತಿಂಗ್ಳ ಒಂದ್ ಕಳಸಿರ್ತತಿವಿ ಅದ್ರ ಮಾತ್ರತ್ ಮತ್ತೊಂದ ಭಾಗ ರಾಕ ಹೊಳೆ ಮುಗಿ ಅಂದ್ರ ಮತ್ತೊಂದ ರಾಕ್ ಬರ್ತತಿತಾರ ಅವರು
ಹ ಹಾ ಹೌಡ ಬೀಜ ಬೀಜ ಮಟರ್ ಲಾಭ ಆಐತ ನ ಎನಲ
ಹ್ಮ ಲಾಭ ಐತಿ ಯಾರ ಕಬ್ಬ ಬೆಳಿಬೇಕಗ ಒಂದ ಆರು ತಿಂಗಗಳು ಎಂಟು ತಿಂಗಳದಗತಿ ಕಬ್ಬ ಐತ್ಲ ಎಂ ನ ತಿಂಗಗಳಿ ಮ್ ಕೊಡ್ತಾರಲಾ ಐತಿ
ಹ್ಮ್
ನಾನು ತಿಂಗ ಬೆಳಗರ್ದ ಆಗ ಅಡ್ವಾನ್ಸ್ ಹಚ್ಚಿದ್ದಂದ್ರ ಎಂಸಂಗ ಮನೋೊಂಡ ಬಂದ್ರ ಕಬ್ಬ ಎಟ ಅಂದ್ರ ಒಂದ ್ ಹನ್ನೆರಡು ಹದಿಮ ಮೂರ್ ಗಣಿ ಮ್ಯಾಗಾರ ಇರ್ಬೇಕ ನಿಮ್ಮನಿ ಎಟ್ಟ ಕೊಡಾತಿ ಅಂದ್ರುನು ಅದ
ಹಾ ಆಂಧ್ರ ಲಾಭದ
ಹಾ ಒಂದ್ ಸೆ ಅಂದ್ರಂದ ಹದ್ೈದ ಗಣಿಕಿರ ಇರ್ಬೇಕ ಹದಿನೈದು ಗಣಿ ಇದದಾಗ ಂದ್ರ ಇನ್ನ ಲಾಭ ಆಕತಿಾ
ಹಾ
ಇಲ್ಲಂದ್ರ ವಾಡ್ಯನಾರನು ಮೊ ಮೊದಲ ಚಂಡಿ ಬಿಡ್ತಿರ್ ಕ ಕಬ್ಬಿ ಹೆಚ್ಚಿ ಹೆಚ್ಚ ಅ ಕಬ ಕಬ್ಬಾನ ಬಡತರ್ತಾರ ಅವ್ರ ಅಂದ್ರಲ್ಲಗದ ಇಂದ್ರೆ ನಿಂಗಗೆ ಇಲ್ಲ ಎಲ್ಲ ಹೇಬಿಡ ಕಳ ಬಡಾ ಬಡ ಒಂದ್ ಎರಡು ರೋ್ ಒಬ್ಬ್ರ ಹೋಗೋದು ಮಗಂಡ ಬೆಳೆಸಿದ ತಕೊಂಡನು
ಹಾ್
ಪಾಳ್ ತಕ್ತಿ ಬಂದಾವಸ್ಥಾನ ಕಡ ಚು ಮುಡತಡ ಪಾಾಯ
ಹಾ
ಹ ಮತ್ತೊಂದ್ ಡೋಸ್ ಹೋಗಿ ಬಿಡುತ್ತೆ ಹಾಗು ಒಂದ ಹದಿನೈದು ಇಪ್ಪತ್ ಗಣಿ ಆದೊಂಬ್ರರುನು ಏನೈಐತಿ ಬನಂಡ ಕಡಿಯಕ ಕೂಳ ಆಡ್ತಿರ್ತಾರ ಆಗ ಹೇಳಿಕಬ್ಬರ್ತೈ ಯಾಗು ಕಾಳೆ
ಆಾ ಬೆಳಿಿತ ಬೆಳಿಕ್ಲಪ್ಪ ನಾಕತ
ಲ್ ಯ ನಾಲ್ಕೈದಿಂದ ಯಾಕ ನಿನ ಎಂಂಡ ತಿಂಗಗಳ ಕಬ್ು ಕಳಸರುತ್ತ ಹೇಗಿದಾನೆ ನಿನ ಫ್ಯಾಕ್ಟ್ರಿ ಇಲ್ಲಾಂದ್ರೆ ಒಂದು ನಾಲ್ಕಕ್ ತಿಂಗಳಾರ ಚಾೂ ಇರ್ತೈತಿ
ಹಾ ಹೋದ್ಬಿಡು ಹ ಯಸ್ರು ಉಪಸು ಹಷ್ಟ
ಎ ಮ ಮೂ ಚಲ ಇರತ್ತೆ ಫ್ಯಾಕ್ಟ್ರ ಕಂಪಲ್ಸರಿ ಹಾ ಮೂ ಹ ಮೂರ್ ತಿಂಗಳು ಚಾಲ ಆಗತಿಲ್ಲ ಚಾಲ ಅಂದ್ರೆ ನಿಮ ಕಪ್ ಕಡಿಯಾಗ ಬರ್ಬಡ್ದ ಐತ್ಲಿ ಹ ಹೆ ಚಂಗಡಿ ಕಬ್ಬ ಕಡಿಯಕ್ ಬರ್ತಾರೆ
ಹಾ
ಹೌದಲ್ಲ ಹನ್ನೆರಡು ತಿಂಗ್ ಆದ್ ನೋಡ್್ರ ಇದ ಮೂರ್ ತಿಂಗ್ ಆಕೈತಿ ಇಲ್ಲಿ ಮೂರ್ ಮೂರ್ವರ್ಷ ತಿಂಗಳಕೈತಿ ಈಗ ಅವ್ರು ಬರೋಡ್ದಾನ
ಹಾ
ಮೂರ್ ತಿಂಗಗಳದಾಗಕಬ್ ಮನ್ಷ್ಯ ನೀನ್ಗೈತ್ಲ ವಾಡಿ ಪಾಡಿ ಹುಡ್ಕೊಂಡಂದ ನೀನ್ ಕೈ ಎಟ ಮ ಹ ಮಾಡ ಆಡಕ್ಟರ್ ಬಂದಿರ್ತೈತಿ ಎಲ್ಲ ವಾಡಿ ಪಾಡಿ ಹಡ್ಕೊಂಡ್
ಹಾ ಅದಕ್ಕೆ ಹಸ ಬಂದಿರತ್ ಬಿಡು
ಹ ಆ ಹಾಳ ಇದ ಯಾವಾಗ ಕಳ್ಸ ಅಂದ್ರೆ ಇದ ಲಾಸ್ಟಗ ಪಡ ಮುಗಿದಗೋದನ್ ಕಡಿತಾರಲ್ಲ ಲಾಸ್ಟ್ ಇಬಿು ಹೋಗ
ವ ಹ ಲೈಟ್ ಆ ೂಮ ಬೆಡ್ ರೂಮ ಬೆೇಡ್ ರೂಮ ಸಿ ನಿಚೆ ಮಾ ಹ ಬಟ ಪ ಕ್ಯಾ ಬ್ಯಾಟ್ರ ಹ ಕ ಬಟರು ಮತ್ತ ಮ ಸರ್ಗೋ ಚಿಕ್ಕಾ ಚಿ ಸರ್ಗೋ ಬೇಟ್ರೋ ವೇಟ್ರೋ ವೇಟ್ರರು ಇ ಮ ನೀ ಹ ನಯ ಪಾಪಾ ಕಲ್ಕ ಆಯ ಪಾಪಾ ಪಾಪಾ
ಏ್ ನೀವ್ ಅಪ್ಪಾಯ ಹೇಳತ್ತ ತೊಂಬ್ರಾಕ್ದನು
ಹಾ ಅಪ್ಪಾ ಕೊ ಕೊಲ್ ಹ ಬೆೇಡರುೂಮ ಬಮ ಯ ಮಮ್ಮಿ ಮಾಮ ವಿಟ್ರ ಚಂದಿದ್ದ ನ ಪಪಾ
ಇದಾ ನೋಡುುವ ಅದ ಇ ಇದಲ್ದ ಹರ್ಷ
ಒಪ್ಪತ
ಹಲೋ ಅದೇ ಬಿಳಿಗ್ ಗಂಬ್ ಬರ್ತದದಾನ ಅನ್ಸೋದ ಪರಿಷೆ ಅನ್ಸೋದ ಹದ ಹ ಅದಕ್ಕ ಬಿಟ್ರನ ಏನ ತರ್ ಅದನ್ ಹೇಳ್ತಾನವು
ಹಾ ಪ್ರಜೋರ ಹೌದು ಹಾ ಹಾ ಪ್ರಜೋರ
ಅದೇ ಹೇಳತ ನೋ
ಹ್ಮ್
ನಾವ್ ಮೊದ್ಲು ಏನಾದಿಲ್ಲ
ಪೋನಚ್ ಹೇಳ್ಬತ್ತಾನ
ಪೋಣ ಚಿಯ ಇಲ್ಲಾಮ
ನೀಮ್ಮ್ ಅಪ್ಪ ತಂದನ ವಟ್ರ ವಟ್ರ ಬೆಡ್ರೂಮ್
ಹಾ ಐತ್ತ್ ನ ಒಳಗನ ಐತ್ತ್ ಮೊದ್ಲು ಮೊದ್ಲು ಏನ ಹಚ್ಚಾರ ನೋಡದ
ಮೊದಲು
ಎಷ್ಟತ್ತು ಇನ್ ಮನೆ ಹೋಗ ಅದಾಗ ಬಳ್ಸಿದ್ ಇರಂದ್ರ ಕತ್ಲಕ್ರೀ ಇದ್ ಐತ ನೋಡ್ಲಬ್ರಿ ಅದ್ ಹಂಗ
ಹಾ
ಹಾ ಅಂಟು ಕದಲ್ಲಿ ಅಂಟಿನ ಟೈಪ್ ಉದ್ದ ಇರತೈತಿ ನೋಡು ಅದು ಬಿಳಿದ ಆಯ್ತ ಒನ್ ನೋಡ್ಲಾ
ಹಾ
ಹಾ ಮಮ್ಮಿ ಇದು ನಾ ಮುಂಜೆಳೆ ಒಂದು ಐದುಕ್ಕೆ ಹೋಗ್ಯಾನಿ ಎಲ್ಲಿ ಇತ್ತಾರೋ ಏನೋ
ಎಲ್ಲ ಎನ ಆಂಬಳಪ ಮಾತಡಕತು
ಹಾ ಹಚ್ಚರ್ಬೇಕತ್ತೇನ ಅವ್ರ
ನೋಡು ನಹಿ ಹಾ
ಹಾ ಸೆಂಟರ್
ಹಾ ಹಲೋ ಪ್ರಜು
ಹ್ಮ್
ಅಲ್ಲಾ ಇದನ್ನ ಲೈಟ್ ಹಾ ಚಾಹಿಯೇ ಕರೆಂಟ್ ಬರ್ತಾತಂತೆ
ಹಾ ಏನ್ ಹಕ್ಕಕದ
ಉಪ್ಪ ಲೈಟ್ ಮನ್ಯಾಗ ಇದ್ ಮಾಡ್ಬೇಕ ಅವ್ರಿಗೆ ಯಾಕ ಕೆಲಸ ಮಾಡ್ತಾರ ಈಗ ಕೆಲ್ಸ ಕೆಲ್ಸ ಮಾಡ್ತಾರ
ಹಾ
ಎಷ್ಟೋ ಅಣ್ಣಕ್ಕೊತ್ ಹಾಕಿರ್ಬೇಕ ಮಮ್ಮಿ ಹಾ ಪ ಬಟ್ನೂರ್ ಲೈನಾ ಈ ವಿಟ್ರ ಎತಿ ವಿಟ್ರಟ್ರ ಪಪಾ ತನ್ನಾನಲ ನಡ ಆ ಟೆಸ್ ಎಲ್ಲತೆ ಹ ಹಾ ಅಲೋ ಪೂಜಾ
ತ
ಹಾ ಅದ ಪೋನ ನೀನು ಮಾತಾಡ್ ಅ ಈ ಇನ್ನೊಂದು ಹಾ ಗ ಗಪ್ಪ ಆಟೈಐತ ಗಪ್ಪನ್ನ
ಆಯ್ತ ಆಯ್ತು ಹ